ಎಲ್ಲ ಹ್ಮ್ ಊಟಲ್ಲ
ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನ ಕೈತ್ತು ಪ್ರೂವ ಆಗೋಯ್ತು ಪ್ರೂವ್ ಆಗೋಯ್ತ ಕೇಳಿ ಡೈಲಾಗ್
ಹಾ ಕೇಳ್ದನ್ನ ಇಲ್ಲಾ ಕೇಳಿದಾನ ಕೇಳಿದಾನ ಕೇಳಿದನ್ ಈ ಈ ಡೈಲಾಗ್ ಕೇಳಿಲ್ಲ ಅಂದ್ರ ಅವ್ರ ಕರ್ನಾಟ ದಾಗ ಉಪ್ಪಿಗೆಲ್ಲವ್ರ ಆ ತರ ಅದು ಹಾ ಏ ಸಿನಿಮಾ
ಹಾ ಏನು ಮತ್ತೆ ಯಾವದು ಈಗ ಆಕ್ಚುಲಿ ಇದು ಹಾಲಿವುಡ್ನಾಗ ದೊಡ್ಡ ದೊಡ್ಡ ಇಲ್ಲಿ ಕೇಳಿಲ್ಲ ಹಾಲಿವುಡ್ನಾಗ ದೊಡ್ಡ ದೊಡ್ಡ ಡೈರೆಕ್ಟ್ ಪ್ರದಳ ಅವರು ಆ ಕಲಿಯಾಣ ಇದು ಇದು ಮದ್ಲಿಗೆ ಅವ್ರು ಎಂದ ಇದು ಮಾಡಿದ್ದಿಲ್ಲ ಏನಂತಾರ ಹ ಏನಂತಲ್ಲ ಪರಿಶೀಲನೆ ಏನದ ಎಕ್ಸ್ಪರಿಮೆಂಟ್
ಹಾ ಹಾ ಹಾ ಹಾ ಹಾ ಪರೀಕ್ಷೆ
ಪರೀಕ್ಷೆ ಮಾಡಿದಿದ್ದಾರೆ ನಮ್ಮ ಅ ಕರ್ನಾಟಕದ ಮಾಡಿದ ಇ ಅದನ್ ಮೊದ್ ಸಲ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತಾರ ಅದಕ್ಕೆ ಹ ಅದ ಹ ಅದ ಆದ್ಮೇಲೆ ಯಾರ ಒಬ್ಬ ಮಾಡ್ದ ಹಾಲಿವುಡ್ನಾಗ ಅವ ಯದು ದೊಡ್ಡ ಪ್ರಶಸ್ತಿ ಕೊಡ್ಬಿಟ್ರಪ್ಪ ಇವರು ಅವಸ್ಕರ ಅನ್ಕೋತೇನೆ ನೀ ನೀ ಬಂದಿಲ್ಲ ಆದ್ರೂನು ಇವನಿಗೆ ಜಗತ್ನಲ್ಲಿ ಎಷ್ಟ ಮೇಲಿನ ಎಂಟು ನೆಟ್ ಡೈರೆಕ್ಟರ್ ಪಟ್ಟಟೇಲ್ ಇವನ ಬತಾನ ಹ್ಮ್
ಹ್ಮ್ ಹ್ಮ್ ಇವು ಅವ ಹಾಲಿವುಡ್ ಅವರು ಹೆಂಗ ಅವರು ಚಲನಚಿತ್ರನ್ ಹೆಂಗ ಇರ್ತಾವ ಅವ್ರು
ಹ್ಮ್ ಚಲನಚಿತ್ರಕ್ಕೇನು ಅವ್ರು ಸ್ವಲ್ಪ ಜಾಸ್ತಿ ವತಿ ಮಾಡ್ತಾರೆ ಈ ಪರೀಕ್ಷೆಗಳು ಎಂತ ಅಂತ ಗೊತ್ತ ಈಗ ನಮ್ಮವರು ಏನು ಕಥೆಗಳ ಮೇಲೆ ಇಲ್ಲ ಕುಣಿತದ ಮೇಲೆ ಹಾಡಿನ ಮೇಲೆ ಕೆಲ್ಸ ಮಾಡಿದ್ರೆ ಅವರು ಆ ಇದು ಅಲ ವಿ ಎಫ್ಕ್ ಶ ಷ ಅದ್ರ ಮೇಲೆ ಜಾಸ್ತಿ ಕೆಲಸ ಮಾಡ್ತಾರ ಅವರು ಎಷ್ಟು ಚೆನ್ನಾಗಿ ತೋರಿಸ್ಬಹುದು ನಾನು ಎಷ್ಟ ಚನ್ನಾಗಿ ಇದನ್ನ ಮಾಡಬಹದು ಉದಾ ಇ ತರ ಈಗ ಅಂದ್ರೆ ನಮ್ಮ ಭತ ಲ್ಲಿ ಈಗ ಅದೇ ಮಾಡ್ತಾರಲ್ಲಾ ಒಬ್ಬೊಬ್ಬ್ರ ಕತೆ ನೀಗ್ ಚೆನ್ನಾಗಿ ಬರ್ತವ್ರೆ ಅದನ್ನ ಕರೆಕ್ಟ್ ಆಗ ಇದನ್ ಮಾಡ್ತಾವ್ರೆ ವಿ ಎಫ್ ಎಕ್ಸ್ ಅ ಕರೆಕ್ಟ್ ಆಗ ಯೂಸ್ ಮಾಡ್ಕೋತವ್ರ ಉಪಯೋಗ ಅದು
ಹ್ಮ್ ಈಗಗ ಎಲ್ಲ ಕಲಿತಾರನದ
ನನಗೂ ಆಗ್ಬೇಕಂತದ ಮುಂದ ದೊಡ್ಡ ನಿರ್ದೇಶಕ ನೋಡ್ಬೇಕ ಆ ಸಮಯ ಬರಯ ಕನಸ್
ನಮ್ಮನೆಲ್ಲಾ ಮರ್ಯಕ್ ಹೋಗ್ಬ ಬಿಡ್ರಿ ವಾಗವಾಗ್ರ ಬರ್ತು ಹೊ ಕಡೆ
ಇಲ್ಲಲ್ಲ ಅಲ್ಲ ಇದು ಮತ್ತ ಒಬ್ಬ ಳನಾಯಕ ಭಾಗದಲ್ಲಿ ಬೇಕಲ್ಲ ನನ್ಗೆ ಹಾಕೊತ್ತಿಲ್ಲ ಸಂಚ ಮಾಡ ಹಾ ಒಡಿದು ಬಡಿದು ಗೊಮ್ಮದ ಚಾ ಕ ಚಾಕ ಬ್ಯಾಡ ಅವಾಗಲ್ಲ ದಡ್ ದಡ್ಡ ಗನ್
ಹಂಗನ್ ಹಿಂಗ ಹೊಡದ್ರ ಹಿಂಗ ಮುಜಿನ್ರ ಸಾರ್ ಸರ್ ಹೋಗ ಹ ನೋಡ ಬುಲೆಟ್
ಇ ನೋಡ ಮತ್ತ ಇರ್ಲಿಕ್ಕ ಅಂದ್ರ ಒಂದ್ ಯಾವ್ದರ ನೋನ್ ಪ್ರೇಮಿಗಳ ಪಾತ್ರದಲ್ಲಿ ಎರಡು ಪಾರಿವಾಳ ಇರ್ತವಲ್ಲ ಆ ತರವಂತ ಇದದು ಐಕ ಕೊಟ್ಬಿಡ್ ಬಾಗೆ
ಹಾ ನಡ ಇಟ್ಲ ಅಟ್ಟ ಮುಂದೋಗವಿ ಹಾ
ಅಲ್ಲಾ ಸಿನಿಮಾ ತೆಗಕಂತೆ ಹ ನಾಕ್ ಕೋಟಿ ಇಲ್ಲ ಐದ್ ಕೋಟಿ ಬೇಕು ಈಗನ್ ಲೆಕ್ಕಕ್ಕ ಆಗೇನ್ ಲೆಕ್ಕಕ್ಕ ಹಣದು ಹ್ಮ್ ಕಡಿಮೆ ಅಂದ್ವ ಹೇಳ್ತೀನಿ ಕೇಳಿಲ್ಲ ಅದ್ರದ್ದು ಒಂದ್ ಕತೆ ಅದೆ ಕಡಿಮೆ ಏನ್ ಇಲ್ಲಾ ಅಂದ್ರನ ಇಲ್ ಕೇಳಿಲ್ಲ ಅಂದ್ರೆ ಏನ್ಲ್ಲ ಅಂದ್ರರು ಏನತರ ಇಬೇಕಾ ಹ ಯಪ್ಪ ಹ ಹಣದುಬ್ಬರೋದು ಸೇರ್ರಿಸ ಮುಂದೆ ಒಂದ್ ಹತ್ತು ಕೋಟಿಯಾರ ಬೇಕಾ
ಹಾ ಹೌದು
ಒಬ್ಬ ಸಿನಿಮಾ ತಗದಿದ್ದ ಹನು ಅವಂತಲ್ಲ ಇಲ್ಲನು ನಮ್ಮ ಉತ್ತರ ಕರ್ನಾಟಕದ ಭಾಗ ಕಡೆ ಅಂತ ದೊಡ್ಡ ನಿರ್ದೇಶಕ ಯಾರು ಬಂದಿಲ್ಲ
ಹಾ ಹಾ ಹಾ ಹಾ
ಕಲೆಗಾರರು ಬಂದಿಲ್ಲ ಒಂದ್ ಇಬ್ರು ಅಷ್ಟೇ ಬಂದಿರಬೋದು ಅವಳಿದ ರು ಯಾರ್ಗು ಯಾರಿಗೂ ಗೊತ್ತೇ ಇಲ್ಲ ಹಾ ಅವನು ಅಂದ್ರೆ ಈ ತರದ ಇಟ್ಕೊಂಡಿದಂಗ ಗೊತ್ತಿಲ್ಲ ಬಟ್ ಅವನ್ಗ ನಿರ್ದೇಶನ ಮಾಡ್ಬೇಕು ನಿರ್ದೇಶಕ ಆಗ್ಬೇಕು ಆತರ ಅದ್ರ ಸಲ ಎಂದಾವ ದುಡ್ಡನು ಅವ್ರ ಮನೇಲಿ ಎಸ್ಕೊಂಡಿದ್ದ
ಹಾ
ಹತ್ತತ್ರ ಒ ತೊಂಬತ್ತೇಳು ಲಕ್ಷ ಇಸಸ್ಕೊಂಡಾನೆ ಮಾಡ್ದ ಸಿನಿಮಾ
ಹಾ
ಪ್ರಣೊಂದು ಹೆಸ್ರ ಹಾಕದ ಯಾರಕ್ಕೆ ನಿರ್ಮಾ ನಿ ನಿರ್ಮಾಪಕ ಆತ ಅವ್ರ ಅಣ್ಣನ್ ಹೆಸರ ಆಗ್ ಹೈದು ಸಿನಿಮಾ ಮಾಡಾರದು ತೊಂಬ ತೊಳ ನಿಮಿಷನ ನಾನ ಆಶ್ಚರ್ಯ ನಕ್ಕಂಗಲ್ಲಿ ಏ ನಿನ್ ಹಂಗ ಅನ್ಸುತ್ತ ತೊಂಬತ್ ಲಕ್ಷ್ಯಕ್ ಮೆ ನ
ಹಾ ಅದೇ ಹ್ಮ್ ಅದಕ್ ಧೈರ್ಯ ಬಾಳ್ಬೇಕ ಅದಕ್ ಮಾಡಕ
ಹಂಗೆ ಈ ಸಿನಿಮಾ ಅಂದ್ರೆ ಹೆಂಗ ಅಂದ್ರೆ ಸ್ವಲ್ಪ ಜಾಸ್ತಿ ಅದೃಷ್ಟನು ಬೇಕು ಕತೆೆ ಜೊತೆ ಕತೆ ಏನು ತಗದ ಅದೃಷ್ಟ ಏನು ಬೇಕು ತಾ ಆ ಸಮಯದಲ್ಲಿ ಕೊರೋನಾ ಬಂದ್ಬಿಡ್ತಾವ ಕೊರೋನಾ ಬಂದೋಣ ಏನತ ಸಿನಿಮಾ ಬಹಳ ಜನ ಮಾಡಿದ್ರು ಅವಾಗ ಅವೆಲ್ಲಾ ನಿಂತ ಬಿಟ್ಟ ಟ್ಟದ ಅವಾಗನು ಮತ್ತ ಸ್ವಲ್ಪ ಸ್ವಲ್ಪ ಮಂದಿ ಸಿನಿಮಾ ತಗಿಯರಲ್ಲ ಕೊರನಾ ಟೈಮ್ ಅ ಸು್ನೆ ಸ್ವಪ ಸ್ವಲ್ ತಗ್ರು ಆವಾಗ ಸಿನಿಮಾದು ಟ್ರಾಪ್ ಇಫಕ್ ಬಾಳ ದೊಡದಾಗ್ಬ ಬಿಡುತ್ತಾ ಬಹಳ ಬಹಳ ಸಿನಿಮಾಗಳ ಅದ ಅಲ್ಲ ಸಾವಿರ ಗಟ್ಟಲ ಸಿನಿಮಾಗಳ ಇದೆ ಎಲ್ಲಾ ಥಿಯೇಟ್ರಗೆ ಬಿಡ್ಬೇಕಲ್ಲ ಎಲ್ಲಾ ಚಿತ್ರ ಮಂದಿಗ್ ಬರ್ಬೇಕು ಹ ಮತ್ತ ಎಲ್ಲಾ ದೊಡ್ಡ ದೊಡ್ಡ ನಟ ನಟರದ ಬರುತ್ತೆ
ಹಾ ಹೌದ ಥಿಯೇಟರ್ದವ್ರ ಹೆಂಗ ಅವರು ಲಾಭ ನೋಡೋದ ಇವ್ರೇನ್ಸ ಸನಾರ ಅದಾರ ಬಿಡ ಅತ ಇವೆರ್ನೆನ್ ಮಾಡತಿ
ಆಯ್ತ ಈ ಅದ ಏನೈತೆ ನವು ಕೊಡ್ಬೇಕ ತನ್ಕೊಂಡಲ್ಲ ಸಿನಿಮಾ ಅಂದ್ರೆ ಹ ಈಗಾದ ಒಬ್ಬ್ರ ನಡು ಇ ಇತಾರೆ ದಲ್ಲಾಳಿಗಳ ಇರ್ತಾರ್ ಅವ್ರಗ್ ಹೋಗಿ ಕೇಳದ ಅವ್ರಲ್ಲ ಇದ ಹಂಗ ಹಿಂಗೆ ಏನೇನೋ ಎಳಿತಾ ಇದ್ರು ತಗೊಳಿಲ್ಲ ಸರಿ ಈ ಒಟಿ ಟಿ ಅದು ಬರ್ತಲ್ಲ ಅವ್ರಗ ಹೋಗಿ ಕೇಳಿದ್ರ ಯಾರು ತಗೊಳಿಲ್ಲ ಒಂದೇ ಒಂದ್ ಅಂತ್ದ ಅದಕ್ಕೂ ಅವರು ಕೇಳಿದ್ರ ಅರವತ್ತು ಲಕ್ಷ ಕೊಡಿತೇನೆ ಅರವತ್ತಲ್ಲ ಎಂಬತ್ ಲಕ್ಷ ಕೊಡ್ತೇನ ಅಂದ್ರತ್ತ ನಾನೇಕ ಇಪ್ಪತ್ತಲಕ್ಷ ಹಾನಿ ಮಾಡ್ಕೊಳ್ಳಿ ನನಗ ಒಂದು ಹಾ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ ಮಾರ್ತೀನ ತಾವ ಒಂದ ಇಪ್ಪತ್ತು ಲಕ್ಷ ಲಾಭ ಅಲ್ಲಿ ಇಷ್ಟು ವರ್ಷ ಹಾಕಿದೀನಿ ಶ್ರಮ ಈಗ ಕಥೆನೂ ಅದು ಏನಾಗತ್ತ ಅಂದ್ರೆ ಅದು ತಗದಿರ್ತಲ್ಲ ಅದು ಬರ್ಬರ್ ಈಗ ವಿಡಿಯೋ ಕಾಲ್ ಚಂದ್ರ ಚಿತ್ರಗಳ ಕ್ವಾಲಿಟಿ ಚೆನ್ನ್ ಬರ್ತಾ ಇದೆ ಅದು ಹಳೇದು ಅದು ಶೇಡ್ ಎಲ್ಲ ಹೋಗಿರುತ್ತೆ ಹಾ ಈಗ ಅದು ಹಾ ಈಗ ಹಳೆ ಸಿನಮಾ ತರ ಕಾಣ್ಾ ಬರ- ಬರ್ಾಂದ ಎರಡ್ ವರ್ಷ ಆಯ್ತು ಅಂದೆ ಮುಗಿತತದು ಸಿನಮಾನ ಉಪೋಗ ಅಲ್ಲ ಆ ತರ ಆಗ್ ಬಿಿಡಾ
ಹಾ -ಹಾ- ಹಾ
ಣ ಅ್ಣ ಏನೋ ಒಂದ ಗೆನ್ು ಹಾಗೆಗ ಬಿಡು ಬ್ಯಾನಿ ಅಷ್ಟು ಎಲ್ಲ ಆಯ್ತು ಆಮೇಲೆ ಈಗ ಮತ್ತೆ ಅೌಟ್ ಸಣ್ಣ ಕೆಲ್ಸಕ್ ಹೋಗ್ತಾವ್ನ
ಹ್ಮ್- ಹ್ಮ್- ಹ್ಮ ಹಾ ಎಲ್ಲಾ
ಅಲ್ಲ ಅವ ಅವ್ರ ಗೆಳೆಯರ ಮಾತಾಡ್ತಿದ ಗೆಳೆಯರು ಪ್ರೋತ್ಸಾಹ ಮಾಡೋ ಸಮಯದಲ್ಲಿ ಮಾಡ ಹಂಗೇನಿಲ್ಲಾ ಈಗ ಅವನೇ ಅದೇ ಮಾತ್ ಂದ ಗೆಳೆಯ ಅಯ್ಯನು ಅಲ್ಲಿ ಅ ಅಂದ್ರ ಇನ್ನೊಬ್ಬ ಗೆಳೆಯತ್ರ ಇತಿದ್ದ ಅವನುಿಗೆ ಹೇಳಿಲ್ಲ ಅವನೇ ಅ ಸಿನಮಾಗ ಹಾಕಿದೆಲ್ಲ ಒಂದು ದುಡ್ಡು ಅಷ್ಟು ಅಷ್ಟು ಪಗಾರ್ ಕೊಟ್ಟು ಬೇರವ್ರ ಕೆಲ್ಸ ಇಟ್ಕೋತಿದ್ ನವ ಅಯ್ಯ ಹೆಿಗೆ ಆಗುತ್ತೆ ಈಗ ಗೆದ್ದ ಅಂತ ತಿಳ್ಕ ಎಲ್ಲರರು ಹಗಳ ಹೋಗ ರ ಕಷ್ಟದಿಂದ ಬಂದ ಹಂಗ ಬಂದ್ ಹ್ಮ್ ಕಾಲನ ಹಂಗ ೈತಿ ಏನ್ ಅನಪ ಬರ್ಲ್ಲ
ಅದ ಅದು ಒಂದು ಇಯ್ತಳೆ ಅಂದ್ರೆ ಹಿಂಗಗೆ ಯಾರ ಹಿಂಗ ಅಂದ್ರೆ ಹಿಂದ ದ್ದಾಗ ಸಪೋರ್ಟಿ್ ಯಾರು ಬರಲ್ಲ ಆದ್ರೆ ಗೆದ್ದ್ಮೇಲೆ ಎಲ್ಲಾರನ್ ಜೊತೆ ಸೆಲೆಬ್ರೇಷನ್ ಮಾಡ ಬರ್ತಾರಂತೆ
ಹ ಅದನ್ನು ಮತ್ತ ಕರನೇ ಅದು ಅಲ್ಲ ಅದು ನಾವು ಅದನ್ನ ಇದನ್ನು ಮಾಡಕ್ ಆಗಲ್ಲ ಯಾಕಂದ್ರೆ ಎಲ್ಲರು ಹಂಗೆ ಎಲ್ಲರು ನಾ ಆಯ್ತು ನೀ ಯಾಕಂದ್ರೆ ಈ ನೋಡ ಅದು ಎಲ್ಲರು ತಮ್ಮ ಜೀವನದಲ್ಲಿ ಕಾರ್ಯನಿರ್ತರಾಗಿರ್ತಾರ
ಹಾ ಹೌದ
ನಮ್ ಗೆಳೇನಾಗ ಒಬ್ಬ ಏನ ಸಾಸ್ಿದ್ನಪ್ಪಾ ಎಲ್ಲೋ ನನ್ನ ಹತ್ರ ಕೋಯ್ ಕೆಸ ಹಾಲ್ಲ ಮ ಹಂಗ ಹಿಂಗ ಮಾತಾಡ್ತ ತರ ಆಮೇಲೆ ತಮ್ಮ ಕೆಲ್ಸದಲ್ಲೇ ಬಿಸಿ ಆಗ್ತಾರಲ್ಲಾ ಈಗ ಬಾಳ ಜನನ್ನ ನೋಡಿದ್ದೇನೆ ಕಾರ್ಯ ನಿರತ್ರ ಈಗ ಈಗ ನೋಡ್ ನಾನ್ಗು ನೂರೆಂಟು ಕೆಲಸ ಇರ್ತವ ನನ್ಗ್ ಗೆಳೆಯ ನನಗೆ ಏನದ ಹಾ ಹೌದ ಹೌದಿಲ್ಲ ಇದನ್ನ ನೀನ್ ಒಪ್ಕೋತಿಯಾ ನನ್ ಗೆಳೆಯಂದು ಒಬ್ಬೊಂದು ಹುಚ್ಚಂಗ ಗೊತ್ತ ಹತ್ತೌಂದ್ ಈಗ ಅವನಿಗೆ ಇಪ್ಪತ್ತು ವಯಸ್ಸ ಅವನಿಗೆ ಏನ ಕ್ ಕೆಟ್ಟರ್ ಆಗಬುದು ಅದೇ ಇದೆ ಆತಲೆ
ಹಾ ಏನ್ ನೋಡ್ ನನ್ ದೋಸ್ತ ಅಬ್ಬೋ ಸೇಮಿ ಹಿಂಗ ಅದಾನೆ ಕ್ರಿಕೆಟ್ರ್ ಆಗ್ಬೇಕಂತ ಅವಾ ಕ್ರಿಕೆಟ್ರ್ ಆಗ್ಬೇಕಂತ ಬೆಳಗಾವ್ಕ್ ಹೋಗ್ಯಾನ ಊರ್ಬಿಟ್ಟ ಅವ್ರ ಮನೆಗಿನವ್ರ ಎಲ್ಲಾರ್ನು ಕರ್ಕೊಂಡ ಈಗ ಅಲ್ಲಿ ಹೋಗಿ ಕ್ರಿಕೆಟ್ ಆಡತಿಲ್ಲ ಈ ಕಡೆ ಅಭ್ಯಾಸ ಮಾಡಖತಿಲ್ಲ ಪುರಾ ಜೀವನ ಮಾಡ್ಕೊಂಡ ಹೊ ನ ಗಾವ
ನೋಡ್ ಹೇಳ್ ಮಾಡ್ತತಿವಿ ಹಂಗ ಏನಾಗ್ತು ಗೊತ್ತಾ ಇ ಒಂದು ಹಂಗತ್ತಿನ ಜೀವನ ಐತ್ ಕಗೆ ಇವನು ಆಂಧ್ರ ತಲೆ ಹುಚ್ಚು ಅದನ್ನ ಹುಚ್ಚದಕ್ಕೆ ಅಂದ್ರೆ ಅವನ್ ಕನಸು ತಪ್ಪ ತಿಳಿತಾ ಇಲ್ಲ ಅದನ್ನ ತಲೆಲ್ಲಿ ಇಟ್ಕೋಬೇಕ ಹೆಂಗ ಗೊತ್ತ ಕನ ಇಟ್ಕೊಂಡಕಷ ಸ್ವಲ್ಪ ಕೆಸ ಮಾಡ ಇಲ್ಲಾ ಕೆಲಸ ಮಾಡ್ತಾ ಇದೀನ ತಂದ ಗೊಿತ್ತ ನಾನು ಎಷ್ಟೋ ಸಲ ಹಂಗೆ ಮಾಡ್ತೇನೆ ನಾನ್ ಕೆಲ್ಸನೇ ಮಾಡ್ತಾರಲ್ಲ ಆದ್ರರು ಮಾಡ್ತಾ ಇದೀನಿ ತಕೊತದು
ಹ ಹಾ ಬಟ್ ಮನ್ಸಿಿಗೆ ಸಮಾಧಾನ ಪಡ್ಸೋದ್ನ ಕೆಲ್ಸ ಮಾಡೋದ್ನಂತೆ
ಆದ್ರ ನಿಜವಾಗ್ಲು ಈಗ ನೋಡುವ ನವವಿಂಗೊಂದು ದ ಟ್ಟೆ ನೀ ಇಪ್ಪತ್ತು ವಯಸ್ಸದ ಈಗ ನೀನು ಎಷ್ಟ ಮತ್ತೆ ಕಷ್ಟಪಟ್ಟರು ನೀನು ಓಕೆ ಈ ಯಾವ್ದೋ ಒಂದು ಇದಕ್ ಹೋಗ್ತ ಸ್ಪರ್ಧೆಗೆ ಅಲ್ಲಿ ಆಡಕ ಅಲ್ಲಿ ಅಂತರು ಕಾಂಪಿಟೇಷನ್ ಬಾಳ್ ಇರ್ತ ಸ್ಪರ್ಧೆ ಬಾಳ ಇರ್ತ ಅಲ್ಲಿ ಹ್ಮ್ ನೀನು ಎಲ್ಲ ಈ ಅದು ಯಾವ ಒಂದು ಿನ ಇದು ವಿದ್ಯಾಲಯದಿಂದ ಬ ಒಂದು ಆವರಣ ಬಂದ ಇಷ್ಟ ಆಡಿಕ ಬಿಡವನಿ ಒಬ್ಬ ಅವರು ರಾತ್ರಿ ಬರ್ತಾನ ಅದೇ ಮಾಡ್ತ ಎಷ್ಟೋ ಜನ ಹುಟ್ಟ್ದ ಅವಾಗಿದ್ ಅದೇ ಮಾಡಕ್ತಾರೆ ಐದಾರು ವರ್ಷದಿಂದ ಇದೇ ಮಾಡ್ಕೊತ ಬಂದಿರ್ತಾರೆ ಅವ್ರಿಗೆನ್ ಕೊಡ್ತೀರ್. ನೀ ಅದು ಬಿಡು ನೀ ಅಷ್ಟೆಲ್ಲ ಸಾಧಿದ್ರುನು ಮುಂದ್ ನಿನ್ ಜೀವನ ಎಷ್ಟ್. ಇದು ಕ್ರಿಕೆಟ್ನ್ಯಾಗ ನೀವು ಒಬ್ಬ ಸರಾಸರಿ ಕ್ರಿಕೆಟರ್ ಅಂದ್ರುನು ಇಷ್ಟು ಬರ್ತ ನೀ ಮೂವತ್ತೆರಡು ಮೂತ್ಮೂರ್ ಆಗತನಕಷ್ಟೆ. ಮತ್ತೆ ಆಮೇಲೆ ನೀನೆನು ಬಾಡಿನೂ ಆಗಲ್ಲತ್ತ ದೇಹನು ನೀ ಇದು ಮಾಡಲ್ಲ
ಹೂ ಅದ್ರ್ ಮುಂದ್ ಮಂತ್ ಹೆವಿ ಕಷ್ಟ ಆಗತ್ತದವ ಜೀವನ.
ಕನಸ್ಕಾಣ್ ತಪ್ಪ್ ಲ್ಲ ಈಗವಾ ಆದ್ರ್ಕಡೆನು ಕೆಲ್ಸಾನು ಮಾಡಕ್ ಆಗುತ್ತಾ. ಕೆಲ್ಸ ಮಾಡ್ಬೇಕು ಅದನ್ ಸುತ್ತಮುತ್ತ. ಯದ್ ಎಲ್ಲ ಪರಿಸ್ಥಿತಿಗಳು ನಾವ್ ಅರ್ಥಮಾಡ್ಕೋ ಬೇಕಗುತ್ತೆ.
ಹೌದ್ ಅಂದ್ರ ಅವ್ರ ಪರಿಸ್ಥಿತಿ ಹೆಂಗ ಅದ್ರ್ ಮೇಲ್ ಮಾಡಬೇಕವ ಇಲ್ಲ ಸುಮ್ ಮಾಡಿಲ್ದಂಗ ಅದೆ.
ನಾವು ತನ್ನ ಕನಸನ್ನ ಮುಟ್ತಾನಲ್ಲ ಅವನೆ ಶಾಣ್ಯಾ. ಕೆಲವೊಂದ್ ಇರ್ತವಲ್ಲೇ ಈಗ್ ನೋಡ್. ಮದ್ವೆಯನು ಅಂದ್ ಸಿನಿಮಾ ಅಂದ್ರೆ ನಿರ್ದೇಶನ ಮಾಡ್ಕೊಂಡ್ ನನ್ಗ್ ಗೊತ್ತದು ಆಗದು ಫಸ್ಟ್ ಆಫ್ ಆಲ್ ಕಷ್ಟ.
ಹಾ ಕಷ್ಟ, ಹೂ ಅದ್ ಕಷ್ಟ ಆದ್ಮೇಲೆ ಆಮೇಲೆ ದುಡ್ಡು ಮಾಡ್ಬಕ್ ಮತ್ತ್ ಅದ್ರೋಗ.
ನಾ ಈಗ ಎಲ್ಲಾ ಬಿಟ್ಟು ಅದ್ರಿಂದ ನೋಂದಿತ್ತುಪ್ಪ ನಂಗ್ ಇನ್ನೊಂದು. ನಂಗ್ ಮಣ್ಣು ಮಸಿ ಆದ್ರದ್ದ ಗಾಲಿನು ಗೊತ್ತಿಲ್ಲ ಏನ್ ಮಾಡೋದು, ನಾನಗೆನೊ ಫೋಟೋ ಹೆಂಗ್ ತೆಗಿತರಂತ ಕರೆಕ್ಟಾಗಿ ಗೊತ್ತಿಲ್ಲ, ಹಾ ಹೇಳ್ತಾ ಇದ್ದೇನೆ ನಂಗೆ ಹೆಂಗ್ ಛಾಯಾಚಿತ್ರ ತೆಗಿತಾರ್. ಫೋನ್ ಹಿಡಿದು ನಾನು ನಂಗಿಂತ ನಾನ್ ಫ್ರೆಂಡ್ಸ್ ಬಾರಿ ಮಾಡ್ತಾರೆ.
ಹಾ ಹಾ
ನಾ ಮುಂದ್ ಕಲಿತೇನೆ ಅನೊದ್ ನನ್ಗ್ ಇನೊಂದು ಇದೆ.
ಹೂ, ಆಟೆ ಎಲ್ಲಾ ಹಂಗ, ಏನು ಕೆಲ್ಸ ಇದ್ರೆಂಗ ಒಮ್ಮೆ ಅದ್ರ ಮೇ ಅಂದ್ರ ಆ ಇದ್ರೊಳಗೆ. ಹೋದ್ಮೇಲೆ
ಹೂ ಅಲ್ಲಿ ಹೋಗಿ ಕಲಿತೇವೆ, ಈಗ ಇನ್ನೊಂದ್ ಏನ್ ಗೊತ್ತಾ, ನಂದು ಗುರಿ ಯಂತ ಗೊತ್ತಾ ಎಷ್ಟೇ ವಯಸ್ಸಾದ್ರು ಮಾಡ್ಬೋದು ನಾನು. ಈಗ ನೋಡು ನಾ ಕಲಿಬೋದಪ್ಪ ಎಷ್ಟ್ ವಯಸ್ಸಾದ್ರು ಕಲಿ. ಬೋದ್ನಯು ಇವ ಒಂದೊಂದ್ ಇರ್ತಾವ್ ನಿಂಗೆ ಈ ವಾಯಸ್ಸತ್ತ ಇರ್ತ. ಒಬ್ಬೊಬ್ ಮನ್ಯ ಸಿನಿಮಾ ನಿರ್. ಚಲೊ ಮಾಡ್ದ ಅವ್ಗೆ ಎಷ್ಟು ಮೂವತ್ತಾರು ಒಂದ್ ಮದ್ಲೆ ಸಿನಿಮ ಮಾಡ್ದ ಅವ್ನ್ಗೆ ವಯಸ್ ಮೂವತ್ತಾರು ಸಣ್ಣ ಇದ್ದಾಗಿಂದ ಬಂದಿದ್ದಿಲ್ಲ ಮನೆಗಿಂದ ಆಸ್ತಿ ಮಾಡಿದ್ದ ಮಾರಿದ್ದ ತಳ ಅಸ್ತಿನತ್ತ.